ಹಾ ನಿಂದ ಬ್ಯಸ ಏನ್ ತೊಂಡತಿ
ಹ ಅದು ಹೆಂಗೆನ್ ನಾಚಿರ್ ಬಂತು ಅದ್ಕ ಆಜಿರ
ಹ್ಮ್್ಮ ಏನೇನೋ ಒಂದ ಒಂದ್ಸಲ ಗ್ಲಿ ಚ ಆಗ ನ
ಅದು ಒಂದ್ ಎರಡ್ ನಿಮಿಷ ಬಿಡ್ಬೇಕದ ಹಂಗೆ ಬರುತ್ತಾ
ಹ್ಮ್
ಅದಕ್ಕೆೇ ಬಂದಿಲ್ಲನ್ ಮೋಸ್ ಹ
ಊಟ ಟೈಮಾನ
ಇವಾಗಲ
ಎಷ್ಟಕ್ಕ ಒಂದಕರ ತಲ್ಲ ಬಿಟ್ಟ
ನಂಬಲ್ಲಿ ಒಂದುವರಿ
ಹಾ ಒಂದುವರಿಗೆ
ಒಂದುವರಿಗ ಇರುತ್ತೆ ಎರಡು ಮೂರ್ ತಕ್ ಮಾಡ
ಹ್ಮ್ ಹ್ಮ್ ನಮೇಲೆ ಆಲ್ಮೋಸ್ಟ್ ಹ ಹನ್ನೆರಡುವರೆ ಮಾಡಿರ್ತಾರ ನ್ ಮತ್ ಇದಟೆ
ಅಷ್ಟು ಬೇಗ
ಹ್ಮ್.
ನಮ್ ಬಲಿ ಲೇಟ್ ಆಗಿ ಮಾಡ್ತ. ನಿಂಬಲ್ಲ ಚಲೋ ಬಿಡೋಣ.
ಜಲ್ದಿ ಮಾಡಬೇಕಾರ ಆದ್ರೆ ಅಡ್ಗೆ ಸೇರೆ ಮಾಡಲ್ಲದ.
ಹೌದಪ್ಪ ನಂಬಲ್ಲಿನ ಹಂಗೆ ಅಷ್ಟೇನು. ಅಂದ್ರೆ ನಿಮಂತ ಅಷ್ಟೇನ್ ಒಂದೊಂದ್ ದಿನ ಚಲೋ ಮಾಡಲ್ಲ ಒಂದೊಂದ್ ದಿನಸ.
ಹ್ಮ್.
ನಂಬಲ್ಲ ಅದು. ಒಂದ್ ದಿನ ಸ್ವಲ್ಪನ ಚಂದ ಮಾಡಿರಲ್ಲ ಒಂದೊಂದ್ ಸರಿಯ ಚಲೋ ಮಾಡಿರ್.
ಹಾ .
ಸ್ಕ್ವಾಡ್ ಬರ್ತದ ರ ನಿಮ್ಗೆ.
ಹಾ ಬರ್ತಿದರಾನ. ನಮ್ದ ಬ್ಲಾಕ್ ಬಾಳ ದೊಡ್ಡದತ್ತ ನ್ದ್ ನಮ್ ಬಿದ್ದಿ ಬ್ಲಾಕ್. ಏನಿಲ್ಲಾಂದ್ರ. ಮೋರ್ಟ್ ಸರ್ಪ್ರೈಸರ್ ಇದ್ರಣ ನನ್ .
ಹೌದಾ.
ಮತ್ತೆ ಇಬ್ಬರು ಮೂವರು ಸುಮ್ಮ ತಿರ್ಗಾಡೋರ್ ಬರೋರೇಣ.
ಹಾ.
ಮತ್ತ ಪೊಲೀಸ್ ಅವರು ಬಿಲ್ಲ ಅಂದರು ಅವ ಎಸ್ ಐ ಏನ ಯಾರನ ಅವ್ರ. ಯಾರಾರು. ಪೊಲೀಸ್ ರಂಗದ ಬಂದಂದರು ಅವರು ಬಾಳ ಅಂದ್ರ ಬಾಳ ಇದತೆ ನ ಪಳಸಿನನ.
ಹೌದಾ.
ಚಿಟ್ಟಿನೇ ಇ ಮಾಡಕ ಇಲ್ಲ ನಾ ಆಲ್ಮೋಸ್ಟ್.
ಹ ನಂಬಲ್ಲಿ ಹಂಗೇನಿಲ್ಲ. ಒಂದೊ ಒಂದೊಂದ್ ಸಾರಿ ನಮ್ದು ಫಸ್ಟ್ ಬೆಂಚಿಗೆ ಬಿದ್ದಿತ್ತುನು.
ಹ್ಮ್.
ಷ್ಟಜ್ಜೀವಿದತ್ ಬಾಳ ನಾಕಡಿ. ಈಡೆ ನೋಡ್ತಾ ಇರದಲ್ಲಸರ್ ಅಲ್ಲೇ ನೋಡ್ತಾ ಇದ್ರುಪಾಳ್.
ಹಾ.
ಮಾರುತೇನೆ. ಈಲ್ಲಲ್ಲ ಮುಕ ಬಿಟ್ಟಾನೆ. ರಾತ್ರಿ ಬೋಸೆ ಆಡಿರ್ತಾನೆ ಅಲ್ಲಿ.
ಆ ಅಣ್ಣ ಅದಕಲ್ಲ.
ಕಂಬಿಟ್ಟಾನ ಅವನು.
ನೀ ನಾಡದ ಫಂಕ್ಷನ್ ಮುಸಕೊಂಡ ಬಗೆನು ಊರಿಗೆ.
ಫಂಕ್ಷನ್ ಏನಿಲ್ಲ ಕಂಪ್ಯೂಟರ್ ಮುಗತೆ ಮುಗತಕ್ ಹೋಗಲ್ಲ ನಾನ ಕಂಪ್ಯೂಟರ್ ಐತೆ.
ಹಾ ಕಂಪ್ಯೂಟರ್ ಕ್ಲಾಸ ಹಚಿನನ್ನ.
ಹಾ ಇನ್ನೊಂದ್ ತಿಂಗ್ಳ ಐತೆ ಅದ್ ಮುಗಸಿ ಹೋಗ್ಬೇಕು.
ಎಲ್ಲ ಚಣ.
ಎಸ್ ಕಂಪ್ಯೂಟರ್ ಅಂತ ಶುರ್ಪುರಲ್ಲಿ ಒಂದ್ ಐತೆ ಹನ್ನೆರಡು ಗಂಟೆಗೆ ಹಚ್ಚಿನಿ.
ಹಾ.
ಎಸ್ ಕಂಪ್ಯೂಟರ್ ನೋಡಿಲ್ವಾ.
ಇಲ್ಲಣ್ಣ ಎಲ್ ಬರುತ್ತಾನ.
ಅದು ಎಸ್ ಬಿ ಐ ಬ್ಯಾಂಕ್ ಹತ್ರ ಬರುತ್ತೆ ಇಲ್ಲಿ ಗೋಪಾಲಸ್ವಾಮಿ ಈ ಗುಡಿ ನೋಡಿಲ್ಲ.
ಏ ನೋಡಿಲಣ.
ಗೋಪಾಲಸ್ವಾಮಿ ಜಾತ್ರೆ ಆಗುತ್ತ ವರ್ಷ. ಆಗಸ್ಟ್ ಮಂತಲ್ ದೊಡ್ಡ ಜತಿ. ಸರಿ ಆಗುತ್ತೆ ಈ ಈ ವರ್ಷ ಇನ್ನೊಂದು ಒಂದ್ ಮಂತ್ ಇರ್ಬೇಕಿದ್ರೆ ಆವಗ್ಲೇ ಇದೆ.
ಹ್ಮ ಹ್ಮ್ ಡೆೇಲಿ ಮದುವೆಗಳಲ್ಲಿ ಮಾಡ್ತೀಯಾ ಮತ್ತೆ
ಹಾ ಡೈಲಿ ಹನ್ನೆರಡು ಗಂಟೆಗೆ ಹೋಗಿ ಒಂದು ಒಂದು ಗಂಟೆಲಂತ ಒಂದುವರೆ ಬರ್ತವಿ
ಯಾರ ಒಬ್ಬನೇ ಓಯ್ತಿನೋ ನಿಮ್ಮ
ಹ ಅವಾಗ್ಲೇ ಸ್ವಲ್ಪ್ ಜನ ಇದ್ ಅವ್ರ ಮುಗೀತು ನಾವ್ ಒಂದ್ ತಂಗ್ಳ ಹಂಗ್ ಬಿಟ್ಟಿದ್ದೆ ಅವ್ರಗ್ ಮುಗೀತ ಈಗ್ ನಂದ
ಎಷ್ಟು ಆರು ಮಂತಿಂದ ಹಚೇನು
ಹಾ ಸಿಕ್ಸ್ ಮಂತ್ ಇಂದ ಹಚೆನ್
ಎಷ್ಟುನ ಫಿಜ್
ಐದ್ ಸಾವಿರ
ಐದ್ ಸಾವಿರ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ಹೊಸ ಸರಿಯಾಗವೆ
ಅವ ಒಂದೊಂದ ಕೆಟ್ಟ ಇದಾವ ಅವ ಕುಂದ್ರಲ್ಲವು ಹೊಸ ಕುಂದ್ರತ
ಹ್ಮ್ ಹ್ಮ್ ಹೇಳ್ತಾರಣ್ಣ ಯಾರ್ಯಾರ ಬಂದೀನಿ ಅದೆ ಟೂಲ್ಸ್
ಇತಾರೆ ಮೂವರು ಇದ್ದಾರೆ ಹೆಣ್ಮಕ್ಳು ಹೇಳ್ತಾರೆ ಅವಕ್ಕದವರು
ಮೂರ್ ಮಂದಿ ಹೆಣ್ಮಕ್ಳ ಯಾರಣ್ಣ
ಎರಡ್ ಮೂರು
ಹ್ಮ್ ಹ್ಮ್ ಹ
ಅವರೇ ಹೇಳ್ತಾರ
ಕೋಷನ್ ಗೀಸನ್ ಕೇಳದ್ ಮಾಡ್ತಾರಣ್ಣ
ಹ ಕೇಳ್ತಾರ ಬೈತಾರ ಒಂದ್ಸರ್ ನಾವ್ ಹೇಳಲ್ಲ ಗೊತ್ತಿಲ್ರಿ ಮರ್ತೋಯ್ತಾ ಅಂತೀವಿ ಬೈತ
ನಮ ಬಲವ ಹಂಗೆ ಸರ್ ಅದ ಇಂಗ್ಲೀಷ್ದಾಗ ಕೇಳತದ ಕ್ವಶನ್ ಸುಮ್ನಿದ್ರೆ ಹವು ಟೂಲ್ ಬಾರಿ ಇರ್ತವ ನೋಡೋಣ ಏನಾರ ಒಳಪೆ ಆಡ್ದಾಗಂಗಗೆ ಆ ಟುಲ್ ಅದಕ್ ಯೂಸ್ ಆತ ಅದೆ ಯದಕ್ಕ ಸ್ವಲ್ಪ ತಲೆ ತಿಂತಿದ ಏನ್ ಹೇಳ್ತದಲ್ಲ ಸುಮ್ ಕುಡ್ತದೆ
ನಮ್ಮಲ್ಲಿನ ಹಂಗೆ ಇದ್ದಾರ ಮರಯ ಅದೇ ಏನಂದ್ರೆ ಒಂದು ಕ್ಲಾಸ್ ಮುಗತಾರಂತ ಎಮ್ ಎಸ್ ಅಂತ ಮೈಕ್ರೋಸಾಫ್ಟ ಎಮ್ ಎಸ್ ಅಂತ ಇರುತ್ತೆ ಅದ್ ಮುಗಿತತ್ ಅಂದ್ರೆ ಅದ್ರ ಕ್ವಶನ್ ಗಳು ಕೇಳ್ತಾರೆ
ಹಾ
ಅದ್ ಹೇಳ್ಬೇಕಂದ್ರೆ ಬೈತಾರೆ ಹೆಣ್ಮಕ್ಳು
ಅದ್ರಾಗ ಆ ಕ್ಲಾಸ್ ಓಪನ್ ಮಾಡು ಈ ಕ್ಲಾಸ್ ಓಪನ್ ಮಾಡ ಮತ್ತೆ ಪೇಯಿಂಟ್ ಕ್ಲಾಸ್ ಎಮ್ ಎಸ್ ಒಳ್ಳಂಗ ಓಪನ್ ಮಾಡು ಅದು ಇದ್ ಅಂತ ಹೇಳ್ತಾರೆ
ಹ್ಮ್
ಅದು ನಾವ್ ಓಪನ್ ಮಾಡಿಲ್ಲ ಅಂದ್ರೆ ಸುಮ್ಮಾ ಏನ್ ಮಾಡತ್ರಿ ಇಷ್ಟ ದಿನ ಇದು ನೋಡತ್ತಾಗ ನಿಮ ಬೇರೆ ಕಾರ್ ಕ್ಲಾಸ್ ಹೇಳಲ್ಲ ಅಂತವ್ರೆ
ಎಕ್ಸಾಮ್ ತೊಂಡ್ರಣ ಒಂದೇರೆ
ಎಕ್ಸಾಮ್ ಎಲ್ಲ ಮುಗದ್ ಮ್ಯಾಗ ತಗಂತಾರ ಒಮ್ಮಲೆ.
ಹ್ಮ್ ನಮ ಬಲ್ಲಿ ಹಿಂಗ ತೋತಿದ್ದಾನ. ತ್ರೀ ಮಂತ್ ಗ ಏನು ಒಂದ್ ಎಕ್ಸಾಮ್ ಇರ್ತ
ಹ ಎಕ್ಸಾಮ್ ನಮ್ಗೆ ಎಕ್ಸಾಮ್ ನಡ ಎಕ್ಸಾಮ್ ಏನಂತ ಬರ್ತಪ್ಪ ಅದ್ರಾಗ
ಕೇಳ್ತಾರ ಏನಾರ ಇದು ಹೆಂಗ ಯೂಸ್ ಆಗ್ತ ಅದ ಏನ್ ಯೂಸ್ ಆತ
ಹ ಹೌದಾ ಎ ನೀವು ಬರ್ದಾರಿನ ಒಂದ್ಸರಿನ
ಬರ್ದೇ ನಾನ ಒಂದ್ಸಲ
ಹೆಂಗ್ ಬರೆದ ಇರುತ್ತ್
ಹಾಂಗೆ ಹೆಂಗಂದ್ರಣ್ಣ ಮೈಕ್ರೋಸಾಫ್ಟ್ ದಾಗ ಸ್ಟೂಡೆಂಟ್ ಎಕ್ಸೆಲ್ ಮಾಡ್ತವಣಗ.
ಹಾ ಹಾ ಎಕ್ಸೆಲ್.
ಎಕ್ಸೆಲ್ದಾಗ ಸ್ಟೂಡೆಂಟ್ ಇಂದು ಟ್ಯಾಲಿ ಹೆಂಗ್ ಮಾಡ್ತಿವಿ ಮಾರ್ಕ್ಸ್ ಅವೆಲ್ಲ. ಸಿಲ ಸ್ಯಾಲ್ರಿಂಗ್ ಹಾಗಿ. ಆ ಕಿಯವ್ ಕೀಬೋಗಿ ಇದು. ರನ್ ಮಾಡ್ಲಕ್ಕ ಕೀಬೋರ್ಡ್ ಯಾವ್ದ್ ಯೂಸ್ ಮಾಡ್ತಿವಿ.
ಹಾ ಹ
ಆಗ್ ಇವು ಮೈಕ್ರೋಸಾಫ್ಟ್ ಗ ಹೆಚ್ಎಲ್ದಾಗ ನಿಮ್ ಸ್ಟೂಡೆಂಟ್ ನೇ ಮಾತಣೆ.
ಹೌದಾ.
ಸ್ಟೂಡೆಂಟ್ ನೇ ಮಯಿಕಿ ಇದು ಹಾಕ್ತೀನಿ ನಿಂದೂ ಏನಂತಾರಣವೂ. ಇಗ ಅಮೌಂಟ್ ತಾಣ
ಹಾ ಅಮೌಂಟ್ ಅಮೌಂಟ್.
ಸ್ಟೂಡೆಂಟ್ ಇದು ನೀ ಫೀಸ್ ಫೀಸ್ ನನ್ ಮೊದ್ಲು ಗೂ ಫೀಸ್. ಫೀಸ್ ಇರ್ತವಲ್ಲ ಅಣ್ಣ ಫೀಸ್ ಎಲ್ಲ ಟ್ಯಾಲಿ ಮಾಡ್ತಾರ.
ಹಾ ಹ ಟ್ಯಾಲಿ ಮಾಡ್ತಾರೆ.
ಫೀಸ್ ಎಲ್ಲಾ ಹಾಕಿ ಮತ್ತ್ ನಿಂದು ಮಾಸ್ಕಡ್. ಈಗ ಅದು ಮಾಸ್ ಕಾರ್ಡ್ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಕೆ ಹಾಕಿ ಇವಗ ದುಡಿಬೇಕು.
ಹಾ ಅದು ಸಮ್ಮು ಇಸ್ ಈಕ್ವಲ್ ಟು ಏನೇನ್ ಇರ್ತದ ಅದು.
ಹ ಸ ಎಸ್ ಯಿ ಎಮ್ ಹೊಡೆದಿ. ಓಪನ್ ಬ್ರ್ಯಾಕೆಟ್ ಹೊಡೆದಿ ಇಜುಕಲ್ಟ್ ಹೊಡೆದಿ.
ಪರ್ಸೆಂಟೇಜ್ ಟೋಟಲ್ ಪರ್ಸೆಂಟೇಜ್ ಮಾಡ್ಬೇಕು.
ಹಾ ಟೋಟಲ್ ಹಾಗಿ ನಂಬರ್ಸಿ ಒಮ್ಮೆ ಒಮ್ಮೆಲೇ ಬರ್ಲಕ್ಕ ಏನ್ ಹೊಡಿಬೇಕು.
ಹಾ ಫಾರ್ಮುಲಾ ಇರುತ್ತೆ ಅದಕ್ಕ.
ಹಾ ಅದೇ ಟೈಪಿಂಗ್ ನೋಟ್ ಪ್ಯಾಡ್ ಆದಾಗ ಎಮ್ ಎಸ್ ವರ್ಲ್ಡ್ ಇದಾಗ. ವಲ್ಡ್ ಪ್ಯಾಡ್ದಾಗ
ಹ ಅದೆಲ್ಲ ಟೇಬಲ್ ಹಾಕೊಂಡ್ ಹ ನಂಬಲ್ನೆೇ ಕೇಳ್ತಾ. ಟೇಬಲ್ ಹಾಕೊಂಡು ಬರಿಬೇಕುಅಂತು.
ಏದೋ ಬದುವಣವಾಗಿ ಆಮೇಲೆ ಅದು ಬರೆದು ಬಿಟ್ಟು ಬಿಟ್ಟಣ್ಣ ಅದು ಬರೆದು ರಿಸಲ್ಟ್ ಏನು ಹೇಳುದಿಲ್ಲ ಅವಾಗ ಬಿಟ್ಟಣ್ಣ.
ಹ ಹೌದಾ ನಂಬ್ದಲ್ಲಿ ಓವರ್ ಆಲ್ ನಮ್ಗೆಷ್ವು ನೆನಪಿಲ್ಲ ಯಾವಾಗ ಯಾವಾಗ ಬರಿ
ಅದೆಲ್ಲೆಲ್ಲಾ ಸರ್ಟಿಫಿಕೇಟ್ ಸಿಕ್ಕಿತು. ಬರೆ ಎ ಯ ಗವರ್ಮೆಂಟ್ ಗರ್ಮೆಂಟ್ ಜಬ್ ಆತ
ಸರ್ಟಿಫಿಕೇಟ್ ಸರಿಯಾಗಿ ಹಚ್ಚಿದೆಂಗಲ್ಲಿ.
ಬಿಟ್ಟಿ ಮ್ಯಾಗಿ ನಾನು ಫೋನ್ ಹಚ್ಚಿದ್ರು.
ಹೌದಾ ಹೋಗುಬೇಕು ಇಸ್ಕೊ ಬರರ್ಬೇಕು.
ಬಿಟ್ಟು ಮೇಲೆ ಫೋನ್ ಹಚ್ಚಿ ಎಕ್ಸಾಮಿ ಬರ್ರಿ ಅಂತ ಅಂದಿದ್ರೂ.
ಹೌದಾ
ನಾನೇ ಬ್ಯಾಡ ಪಾಪ ಎಲ್ಲ ನ ಇದಾಗಲ್ಲ ಬಿಟ್ಟನೆ.
ಹೌದ ಆರಾಮ್ ಹೋಗ್ ಬರಬೇಕು ಎಲ್.
ಇಲ್ಲ ಇಂಟ್ರೆಸ್ಟ್ ಇದುನು ಸಡ್ದೆ ಸಿಕ್ಕದುವೇ ಮ್ಯಾಂಗೋ ಇದು ಇರಲಿಲ್ಲ.
ಹೌದ
ಹೂವೇ ಬರರ್ಬೇಕಿತ್ತು ನಡೀತಿತ್ತು.
ಹೇ ಅದು ಅವಾಗ ಮೈನು ಹೆಂಗಿತ್ತುಂದ್ರಣ ನಂದು. ಈಗ ಕಂ ಕಂಪ್ಯೂಟರ್ ಕ್ಲಾಸ್ ಕಲಿತಿ ಹೋದ್ರೆ ಗೌರ್ಮೆಂಟ್ ಜಾಬ್ ಐತು ಅಂದ್ರೆ ಬರೀ ಒಂದ್ ಸ್ಯಾಲ್ರಿ ಕಡಿಮೆ ಇರುತ್ತ ಹಂಗಗೆಗೆ ಮೈಂಡ್ ಐತಣ್ಣ ನ
ಹಂಗೆತ ಅದಕ್ಕೆ
ಬಾಳ ಫಾಲ್ತು ಫಾಲ್ತು ಯತಿಸತಿದ್ದೇಣ್ಣ ಅವಾಗ್ನಾ
ಹ ಹೌದಾ
ಹ ಅದು ಸ್ಯಾಲ್ರಿ ಎಷ್ಟ್ ಕಡಿಮೆ ಬರ್ತ ಅದು ಯಾಕಕ್ ಮಾಡದು ಈಗ ಮನ್ಯಾಗ ನಂದ ಮೊದಲು ನರ್ಸಿಂಗ್ ಮಾಡಂದ ನರ್ಸಿಂಗ್ ಸ್ಯಾಲರಿ ಕಡೆಮೇ ಬರ್ತಧ ಯಾರ ಸಲ್ತ ಅವಂಗ ಬಾಳ ಇದು ಈತನ ಮನ್ಸಂತಲ್ಲಿ
ಹಾ ಹೌದಾ
ಹ ಹಾ ಅದ ಕಣ ಬಾಳ ಇದು
ಹ್ಮ್ ಅದ್ಕ್ಕೂ ಹೆಿಂಗಾಗತ ಅದ
ಹ್ಮ್
ಹೌದಾ ಮತ್ತ ಎ ಕಡಿ ಎಕಡೆ ಹೋಗ್ಬಕ್ ಏನ ಆಮೇಲೆ
ಅದೇನ ಈಗ ಸಿ ಎಸ್ ಮುಗಿತ ಅಂದ್ರೆ ಎಲ್ಲಾರ ಕಂಪ್ನಿ ಜಾಯಿನ್ ಗಿನ್ ಆಗ್ಬೇಕಂತದ
ಇಂಟ್ರನ್ಶಿಪ್ ಎಲ್ಲನ್ ಕೊಟ್ಟಿರಾ
ಇಂಟರ್ನ್ಶಿಪ್ಗ ಸಿಕ್ಸ್ ಎಮ್ರ್ ಅಲ್ಲಣ ಸಿಸ್ ಎಮ ಹ ಸಿಕ್ಸ್ ಎಮ್ ಎ ಇರ್ತಾನೆ ಇಂಟರ್ನ್ಶಿಪ್
ಶಕ್ಸ್ ಎಮಿ ಕೊಟ್ಟ ಹೋಗಬಬೇಕಾನ ಇಂಟರ್ನ್ಶಿಪ್
ಹ ಸಿಕ್ಸ್ತ್ ಸೆಂ ಇದಗ ಕಾಲೇಜ್ದ ಬರ್ತಾರನ
ನಿಮ್ ಕಾಲೇಜ್ಗ ಕ್ಯಾಂಪಸ್ ಇದ್ದಾನ
ಹಾ ಕ್ಯಾಂಪಸ್ ಆವಣ್ಣ ಎರಡ್ ಮೂರ್ ಕಂಪ್ನಿ ಬರ್ತಾವಣ್ಣ
ಬರ್ತಾವ
ಹಾ ಅದ್ರ ಸೆಲೆಕ್ಟ್ ಅ ಅಂದ್ರೆ ಫ್ರೀದಾಗ ಟ್ರೈನಿಂಗ್ ಹೇಕೊಳ್ತಾರಣ್ಣ ನಿಮ್ಗೆ
ಹಾ ಇಲ್ಲಾಂದ್ರೆ
ಇಲ್ಲಾಂದ್ರ ನಾವು ಅಮೌಂಟ್ ಕೊಟ್ಟಿ ಬೆಂಗ್ಳೂರ್ ಬೆಂಗ್ಳೂರ್ ತಿರ್ಗಾಡ್ಬೇಕಣ
ಸರಿ ಬ ನನ್ ಕಾಲ್ ಬರ್ತಾೈತೆ ಮಾಡ್ತೀಿನಿ ಆಮೇಲೆ
ಓಕೆ ಓಕೆ
ಹ್ಮ್